ಹಲೋ
ಹಲೋ
ಹಲೋ ನಮಸ್ತೆ ಸರ್.
ನಮಸ್ತೆ ಸರ್
ಏನ್ ಮಾಡತ್ತರಿ ಸರ್.
ಏನಿಲ್ಲ ಸುಮ್ಮನೆ ಕುೂಂತಿದ್ವಿ
ಅದು ಮಾಡ್ರಿಲ್ಲ ಸರ್.
ಊಟ ಆಗೈತೆ ಸರ್ ನಿಮ್ದ.
ಎಲ್ಲಿರೆ. ಎಲ್ಲಿರೇ.
ಹ್ಮ್ ಏನ್ ಮಾಡುವತಿರಿ.
ಹಾರೀ.
ಫೋನೇ ಹಚ್ಚಿದ್ರೆ.
ಹೌದರೀ ಹ್ಮ್ ಹ್ಮ್.
ಹಾರೀ
ಬಹಳ ಸಹಾಯ ಆಯ್ತು.
ಹುನ್ರಿ.
ಸಾವಿಲ್ಲ ನೋಡ್ರಪ್ಪ ನಂಗೆ.
ಹಂಗೆ ಅಂತವೆ ನೂರ್ ವರ್ಷ ಇಲ್ಲದ ಬರ್ತಂದ ನಾವು.
ನೂರ್ ವರ್ಷ ಎಲ್ಲಿದ್ ಬದುತಾರ ಈಗಿನ ಮಂದಿ ಎಲ್ಲಾ ಹೋಗಿನ ಕಾಲದ ಮಂದಿ ಬದುಕ್ತಿದ್ರು.
ಈಕಾಲ್ ಮಂದಿ ಮೂವತ್. ನಲ್ವತ್ತು ಐವತ್ತಕ್ಕೆ ಚೈಲ ಹೋಗತಾರೆ. ಇದೆಲ್ಲಾ ಊಟ ಮೊದ್ಲೆಲ್ಲಾ. ಚಲೋ ಇರ್ತತಿ ಆರೋಗ್ಯ ಊಟ ಗಿಟ ಎಲ್ಲ.
ಏನಿಲಪ್ಪ.
ಹಲೋ
ನಿಂದ್ರು ಮಾತಾಡ್ಬೇಡ ಬುಧವಾರ ರಾತ್ರಿಯ ಮುಖಾಮುಖಿಯಲ್ಲಿ ಅವರು ಯಾವುದೇ ಶ್ರೇಯಾಂಕ. ಹೊಂದಿಲ್ಲದ ಕಜಾಕಸ್ತಾನದ ಜರಿನ ದಿಯಾ. ಚೀನಾದ ಚಂಗ್ ಸೈಸೆ ವಿರುದ್ಧ ಕೆಲವು ಕೇವಲ. ನಿಮಿಷಗಳಲ್ಲಿ ಅಂತರದ ಜಯ ಸಾಧಿಸಿದರು. ಮತ್ತೊಂದು ಕನ್ನಡ ರಾಜ್ಯೋತ್ಸವದ ಮಾಸದಲ್ಲಿ ನಿಂತಿದ್ದೇವೆ ಕನ್ನಡವನ್ನು ಉಳಿಸಿ ಬೆಳಸ್ ಸಬೇಕು ಕನ್ನಡ ಶಾಲೆಗಳನ್ನು ಉತ್ತೇಜಿಸಬೇಕು ಇಂಗ್ಲೀಷ್ ನಂತೆ ಕನ್ನಡಕ್ಕೂ ನಮ್ಮ ಬದುಕು ಕಟ್ಟಿ ಕೊಡುವ ಶಕ್ತಿ ತುಂಬಬೇಕು ಎಂಬ ಕರೆಗಳು ಕೇಳಿ ಬರುತ್ತಿವೆ.
ಹತ
ಹೌದು ಮತ್ತೇನ್ ಮಾಡ್ತಾ ಇದ್ದೀರಾ ಈಗ.
ನೀವೇ ಹೇಳ್ಬೇಕೆಲ್ಲ ಆಯ್
ಈಗ ಕಲ್ಲೇಶ್ ಅವರು ಬಂದಿದ್ದಾರ ನಿಮ್ಮ ಹತ್ರ.
ಹಾ ಬಂದಿದ್ರೂ ಈಗ ಬಂದ್ ಹೋದ್ರು.
ಅವರು ಹೇಗಿದ್ದಾರೆ ಮನುಷ್ಯ.
ಮನುಷ್ಯ ಏನು ಹಾಗೆ ಇದ್ದಾರೆ ಇವ್ರು. ಹಾ ಹೇಳಿ
ಸ್ವಲ್ಪ ನೀವು ವಿಶ್ರಾಂತಿಸಿ.
ಆಯ್ತು ಆಯ್ತು ಹೇಳಿ ಓದಿ ಓದಿ.
ಇವೆಲ್ಲ ನಿಜವೇ ಆದರೆ ಪ್ರಾಯೋಗಿಕವಾಗಿ ಇವುಗಳ ಅನುಷ್ಠಾನ ಹೇಗೆ ಸಾಧ್ಯ ಎಂಬುದನ್ನು ಯೋಚಿಸಬೇಕು. ಈ ಬಾರಿಯ ಐ ಪಿ ಎಲ್ ಉದ್ಘಾಟನಾ ಕಾರ್ಯಕ್ರಮ ಮಂಗಳವಾರ ಕೋಲ್ಕತಾದಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಬಾಲಿವುಡ್ ತಾರೆಗಳಾದ ಹೃತಿಕ್ ರೋಷನ್ ಸಹೀದ್ ಕಪೂರ್ ಅನುಷ್ಕಾ ಶಾ ಶರ್ಮಾ ಮೊದಲಾದವರು ಕಾರ್ಯಕ್ರಮ ನೀಡಲಿದ್ದಾರೆ ಇವರೊಂದಿಗೆ ನೃತ್ಯ ನಿರ್ದೇಶಕಿ ಫರಹನ್ ಹತ್ತಾರ್ ಸಂಗೀತ ನಿರ್ದೇಶಕ ಪ್ರೀತಂ ಕೂಡ ವೇದಿಕೆಯಲ್ಲಿ ಕಾಣಿಸಿಕೊಳ್ಳುವವರು. ನೀವು ನಿಮಗೆ ನೃತ್ಯ ಬರುತ್ತದೆಯಾ.
ನಮಗೆ ಬರುದಿಲ್ಲ ನಮ್ಮ ಕ್ಲಾಸ್ ನಲ್ಲಿ ಒಬ್ಬ ಹರ್ಷ ಅಂತಿದ್ದಾನೆ ಅವನಿಗೆ ನೃತ್ಯ ಬರುತ್ತದೆ ಭರತನಾಟ್ಯ ಬರುತ್ತದೆ. ಅವನಿಗೆ ಎಲ್ಲಾ ಬರುತ್ತದೆ. ಮತ್ತೇನಿಲ್ಲ ನೀವೇ ಹೇಳಬೇಕು ಮುಂದೆ ಏನಾದ್ರು ಒಂದು ಹೇಳಿ ಕೇಳೋಣ.
ರಾಜ್ಯದ ಕೈಗಾರಿಕೆಗಳ ಅಭಿವೃದ್ಧಿಯಾಗಲು ಜನತಾದಳ ಸರ್ ಕಾರದ ಅವಧಿಯಲ್ಲಿ ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿ ತಂದಿದ್ದೇ ಕಾರಣ ಎಂದು ಪ್ರತಿಪಾದಿಸಿರುವ
ಮ ವರ್ಷ ಹೊಲ ಇದೆ ನಮ್ಮಲ್ಲಿ ಒಂದು ನಾಲ್ಕು ಎಕರೆ ಇದೆ ಎರಡು ಎಕರೆ ಕಬ್ಬು ಎರಡು ಎಕರೆ ಮೆ ಕ್ಕೆ ತೆನೆ ಹಾಕಿದ್ದೀವಿ.
ಹ್ಮ್
ಅದೇ ಹೇಳಿದಿನಲ್ಲ ಎರಡು ಎಕರೆ ಕಬ್ಬು ಎರಡು ಎಕರೆ ಮೆಕ್ಕೆ ತೆನೆ ಅಂತ.
ಹ
ಇಲ್ಲ ಎಲ್ಲ ನಮ್ಗೆ ಕಬ್ಬು ಬಿಟ್ಟು ಬೇರೆ ಏನು ಬೆಳೆಯಲ್ಲ ಒಂದು ವರ್ಷದ ಬೆಳೆಯಲ್ಲ ನಮ್ದದು ಕಬ್ಬು.
ಇದು ಕೈಗೆ ಸಿಗುತ್ತದೆ ರೊಕ್ಕ ಆದ ಕಾರಣ ನಾವು ಬೇರೆ ಬೆಳೆಗಳನ್ನು ಬೆಳೆಯುವುದಿಲ್ಲ.
ಹೌದಾ
ಹಾ
ನೀವು ವಸತಿ ನಿಲಯದಲ್ಲಿ ಇದ್ದೀರಾ ಅಥವಾ ಊರಿನಲ್ಲಿ ಇದ್ದೀರಾ.
ಇಲ್ಲ ನಾವು ವಸತಿ ನಿಲಯದಲ್ಲಿ ಇದ್ದೇವೆ.
ಹೇಗೆ ನಡೀತಿದೆ ನಿಮ್ಮ ವಸತಿ ನಿಲಯದ ಜೀವನ.
ನಮ್ದು ವಸತಿ ನಿಲಯದ ಜೀವನ ಏನು ಇಲ್ಲ ಎಲ್ಲಾ ಇಲ್ಲೇ
ಊಟಕ್ಕೆ ಏನು ವಿಶೇಷ ಇಲ್ಲವಾ ಇವತ್ತು ಅಮಾವಾಸ್ಯೆ.
ಅದೇ ಶೌಿ ಪೈಸ ಅನಸಾರು ಅದೇ ವಿಶೇಷತೆ ಹೇಳ.
ಮತ್ತೆ ಏನು ಹೇಗೆ ನಡೀತಾ ಇದೆ ನಿಮ್ಮ ಕಾಲೇಜಿ ವಿದ್ಯಾರ್ಥಿ ಜೀವನ.
ಏನಿಲ್ಲ ಎಲ್ಲಾ ನೀವೇ ಹೇಳ್ಬೇಕು ನಮ್ದು ವಿದ್ಯಾರ್ಥಿ ಜೀನ್ವ ಬರೀ ಅಟೆಂಡೆನ್ಸಿಗೋಸ್ಕರ. ಕಾಲೇಜಿಗೆ ಹೋಗೋದಾಗಿದ್ದೀ ನ್ದದು. ಹ-
ಕಾಲೇಜಲ್ಲಿ ಯಾವ ಯಾವ ಗಿಡ ಮರಗಳಿವೆ.
ನಮ್ಮ ಕಾಲೇಜಿನಲ್ಲಿ ಬೇವಿನ ಮರ ತೆಂಗೆ ಮರ ಬಾಟಲ್ ಪಾಮ. ವಂಗೇ ಮರ. ತೆಂಗಿನ ಗಿಡ ಶಿವಕಪಟ್ರಿ ಎಲ್ಲಾ ಇದ್ದಾವೆ ಇಲ್ಲಿ.
ಇ ಎಲ್ಲಾ ಆರಾಮ ಇದ ಇದೆಯಾ ನಿಮ್ದು.
ಹಾ ಆರಾಮಿದೆ ಆರಾಮಿದೆ.
ಮತ್ತೆ ನಾನು ನಿಮಗೆ ಮತ್ತೆ ಕರೆ ಮಾಡ್ತೇನೆ ಆಯ್ತಾ.
ಆಯ್ತು ಆಯ್ತು. ಹ-
ಹಲೋ. ಹಲೋ ಏನ್ ಮಾಡ್ತಾ ಇದ್ದೀರಾ.
ಏನಿಲ್ಲ ಸುಮನೆ ಕುಂತಿದ್ದಿ ನೀವ ಏನ್ ಮಾಡ್ತಾ ಇದೀರಾ.
ಹಲೋ.
ಹಾ ಹೇಳಿ ಏನ್ ಮಾಡ್ತಾ ಇದಿರಾ.
ಹಲೋ.
ಹಲೋ ನಂದೇನಿಲ್ಲಪ್ಪ ನೀವೇ ಹೇಳ್ಬೇಕು.
ನಂದು ನೆನ್ಪ ಎಲ್ಲ ನೀವ ಹಬೇಕ.
ಹಾ.
ಹೊರದಲ್ಲಿ ಯಾವ್ಯಾವ ಗಿಡ ಮರಗಳಿದ್ದಾವೆ.
ನಮ್ಮ ಹೊಲ್ದಲ್ಲಿ ಬೇವಿನ ಮರ ಇದೆ. ಮರ ಇದೆ ಮತ್ತ. ಹ್ಮ್ ಏನಂತಾರೆ ಬನ್ನಿ ಗಿಡ ಇದೆ. ಬಾಗ್ಯ ಮರ ಇದೆ ಮತ್ತು. ಮಾವಿನಣ ಮಾವಿನ ಹಣ್ಣಲ್ಲಿದೆ. ಹುಣಸೆ ಹಣ್ಣಂದಿದೆ ಮತ್ತೆ ಚಿತಾಪಲ್ ಹಣ್ಣಂದಿದೆ. ಪೇರುಹಣ್ಣಿ ದಿದೆ.
ತೆಂಗಿನ ಮರ ಇದೆ. ಮತ್ತು ನೀಲ್ದಾಣಿಂದ ಇದೆ.
ಹಚ್ಚಿದಾರ ಮತ್ತೆ ಯಾರಾದರುಹಚ್ಚಿದಾರ.
ಇಲ್ಲ ನಮ್ದು ಹೊಲ್ಲ ಸ್ವಲ್ಪ್ ಜಾಸ್ತಿ ಇದೆಯಲ್ಲ ಎಲ್ಲಾ ತರ ಹಚ್ಚಿದೀವಿ. ಹ್ಮ್.
ಹ್ಮ್ ಹಾಗೆ ನಿಂಬೆ ಗಿಡನ ಹಚ್ಚಿದೀವಿ.
ಒಂದ್ ತಳದು ಎಷ್ಟು ಒಂದ್ ತಳ್ದ ಎಷ್ಟ ಎಷ್ಟು ಗಿಡ ಹಚ್ಚಿದೀರಾ ನೀವು.
ಹ ಒಂದೊಂದರದು ಬೇವಿನಮರ ಒಂದ್ ಐದಾರ ಇದೆ.
ಹ್ಮ್-
ಹುಣ್ಸೆ ಗಿಡ ಎರಡ ಇದ್ದಾವೆ ನಿಂಬೆ ಗಿಡ ಒಂದಿ. ಇಪ್ಪತ್ ಇದಾವೆ ಮತ್ತ್ ಮಾವಿನ ಗಿಡ ಒಂದ ಎಂಟ್ದಾವೆ.
ಹ್ಮ್-
ಹಾಗೆ ಮ ನೀಲ್ ನೀಲ್ದಂಣ್ಣಿನ ಗಿಡ ಒಂದ್ ಮೂರ್ ಇದ್ದಾವೆ. ಮತ್ತು ಹ್ಮ್ ತೆಂಗಿ ಮರ ಒಂದ ಐದ್ ತಿದ್ದಾವೆ. ಹಾಗೆ ಇದು ಬಾಳದು ಒಂದು. ಟೋಟಲ್ ಎಲ್ಲು ಸೇರಿ ಒಂದು ನೂರ ಇದಾರೆ. ನೂರು ನೂರವತ್ದ ನೀವ ಯಾವಚ್ಚತಿರಿೀ.
ಿನ ಪಾನೇ ತರಂತ ಕೀೇಳಪಟ್ಟ ಯಾವ ಕಾರಾರ್ಣ ನೀಂಗ ಪಣ ವಚ್ಚದುು. ಕರೆ ಮಾಡ ಹ್ಮ ಅ ಅಷ್ಟೇ ಹಂಗಂಗ ಮೇಂಟೈನ್ ಮಾಡ್ಬೇಕು. ಈ ತಳ ಪತ್ತ ಗುಣ ಅಥವಾ.
ಹ್ಮ- ಅವಕ್ಕೇನಿಲ್ಲ ನೀರದು ಬೇಕಾಗುತ್ತೆ ಅಟ್ಟೆ. ಹ ನೀರ್ ಆಗ್ತಾ ಇರ್ಬೇಕ ಅವಕು.
ಹಾ-
ಅಷ್ಟೇ ಫಸ್ಟ್ಿಗೆ ಅಷ್ಟೇ ನೀರ್ ಹಾಕ್ಬೇಕ ಒಂದೆರಡು ವರ್ಷ ಆಗುವವರೆಗೂ. ಆಮೇಲೆ ತಾನೇ ದೊಡ್ಡ. ದುಡಾದ್ಮೇ ನಡೀತ್ತೆ ಮಳೆ ಬಂದಾಗ ಎಲ್ಲ ನೀರ್ ತೋತ್ತೆ. ಹೊಲ್ದಲ್ಲಿ ನೀರ್ ಉಡುವಾಗ ಅದಕ್ಕೂ ಸ್ವಲ್ಪ ನೀರ್ ಹಾಕಿಬಿಟ್ರೆ ಮುಗಿದ ಹೋಗುತ್ತೆ.
ಅಂತ ಒಂದು ಎಕ್ಸಾಮ್ ಇದೆ ಪರೀಕ್ಷೆ ಪರೀಕ್ಷೆ ಅಂತ ಒಂದು. ಇದು ಪರಿಸರ ಅಂತ ಒಂದು ಪರೀಕ್ಷೆ ಇದೆ.
ಹಾ ರೀ.
ಯಾವಾಗದಂಥ ಗೊತ್ತಿಲ್ಲ.
ಹೌದ್ರೀ.
ಹಾ ಸಾರಿಗೆ ಕೇಳ್ಬೇಕು ಸ್ವಲ್ಪ. ಗುರುಗಳು ಹೇಳ್ತಾ ಇಲ್ಲ ಒಟ್ಟ. ನಾಳೆದ ಅಂದ್ರೆ ಗತ್ತ ಹೇಳ್ತಾರ ಏನ್ ಹೋಗ್ಬೇಕು. ಮುಂದ ಗೊತ್ತಾಗತ ಅಲ್ಲ.
ನೀವ ಕೇಳ್ಬಕ್ ಹೇಳೇಳಣದ ಸರಿ ನಮ್ಗ್ ಹ್ಲಕ್ ಟೈಮ್ ಬೇಕಾಗುತ್ತೆ ನಮ್ಗೆ. ಒಂದ್ ವಾರ ಮುಂಚೆ ಹೇಳಿ ಅಂತೇಳ್ಬ ನೀವು. ಎಲ್ಲರೂ ಹ ಹೇಳಿದ್ರೆ ಹೇಳ್ತರ ಸರ್.
ದು ಮಾತಾಡ್ತೇವೆ ಸ್ವಲ್ಪ.
ಹ್ಮ್ ಹ್ಮ್ ಹ್ಮ್ ಮಾತಾಡಿ ಮಾತಾಡಿ.
ಹ್ಮ್- ಹ್ಮ್ ಮನ ತ ಆರಾಮ ಹಷರ ಇದ್ದಾರಲ್ಲಾ.
ಹ ರಿ.
ಒ ಮನೆಯಲ್ಲಿ ನಿಮ್ಮ ಚಪ್ಪ ಮಮ್ಮಿ ಅಮ್ಮ. ತಮ್ಮ ಅಕ್ಕ ಅ ತಂಗಿ ಹುಷಾರ ಇದಾರಲ್ಲ.
ಹ್ಮ್, ಎಲ್ಲರೂ ಆರಾಮಿದ್ದಾರೆ. ನಿಮ್ಮ ಮನೆಯಲ್ಲಿ
ನ
ಹ್ಮ್, ಹ್ಮ್
ಹ್ಮ
ಸ
ಮತ್ತೆ
ಹ್ಮ್, ಊಟದ ಆಗಿದೆಲ್ಲ
ಹ್ಮ
ಹ್ಮ್, ಹ್ಮ್
ತಾಯಸ್ತಾನನೆ ಇಲ್ಲಿ ಬಸ ಬಸವರಾಜ್ ಮಹಳೆ ಅಂತ ಬಂದಿದ್ದಾನೆ ಹ ಅವನ ಜೊತೆ ಸ್ವಲ್ಪ ಮಾತಾಡಿ ಬೆಟ್ಟಿ ಆಗಿ ಯಾವಾಗೇಏನನು ಅಂತ ಕೇಳಿ ಹಾ
ಆಯ್ತ್ ತಗೊರಿ ಹಾ-